ಟಾಟಾ ಆಮೇಲೆ ಇಲ್ಲಿ ಬಂದ್ರ ದ್ವಾಸ ತಿಂದಿ ಡಸ್ಟ್ ತಿಂಗಳ ತರ್ಬೇಕು ಆಯ್ತು ಅಯ ಅದೇನ್ ತಿಂದಿ ಒಂದ್ ಅರ್ಧ ಚರಿ ಚರಿ ಕಸ ಕಸ ತರ್ಬೇಕು
ಓ ಓ ಡಸ್ಟ್ಬಿನ್ಗಳು ಹಾ ಹಾ ಹ್ಮ್
ತಕ ಬಂದು ಕಸ ತಕ ಬಂದ್ ಮಡ್ಬಿಟ್ಟು ಮೇಲ ಎಲ್ಲಾನ ನೋಡ್ಬಿಟ್ಟು ಸಿಂಕೋಗಿಂ ಕುೂತ್ಲ್ಬಿಟ್ಟು ಬಂದು್ ಸ್ನಾನ ಮಾಡ್ಬೇಕು ಮುಗೀತು ನಾನೇ ಲೇಟ್ ಮಾಡ್ದವಿ ಒಂಬತ್ತು ವರ ಮೇಲೆ ಡೈಲಿ ಮಾಡ್ತ
ನೀನ್ ನೀನ್ ಫಸ್ಟ
ಇಲ್ಲಿ ಆಂದ್ರಪ್ಪಿ ಆಡಗಿಡ ಎಲ್ಲ ವಿಸ್ಪಿ ಬರೆ ಎಲ್ಲಾ ಹಾಕಿರ್ತಾವ
ಹ್ಮ್
ಒಂಥರ ನಾವ ಅದೇ ಕೈಲೆ ಎಲ್ಲ ಎತ್ತೀವಿ ಒಂಥರ ಬೇಜಾರ್ನಂಗ
ಕೈಗೆ ಇದಕೋ ಗ್ಲೌಸ್ ಹಾಕೋ ಆಗ ಬಿಡ್ತೇನೆ ಇಲ್ಲ ಪಾಪಲಿ ಹಕ್ಕ ಕೈ ಒಂದ್ ಕವರ್ ಅಪ್ ಬರಿ ಕೈಯಲ್ಲಿ ಇದ ಮಾಡ್ಬಿಡಾಕ
ಹಂಗೆ ಕಸ ಹಂಗೆ ಗರ್ತೀನಿ ಐ ಕ ಇದದು್ ಏನ್ಂಟಿ ನೀನು ಹಂಗ ಇದಾಕ ಮರತಕ ಕೈ ಬ್ಲೌಸ್ ಸಾಕಂತವ ನಾನ್ ಹಂಗೆ ಇದ್ ಮಾಡ್ತನ
ಅದೇ ಏನಾದ್ ಈ ಕವರ್ನ ಹಾಕೋ ಗ್ಲೌಸ್ ಬ್ಯಾಡ ಅಂತಂದ್ರೆ ಕವರ್ ಒಂದು ಕವರ್ ಪ್ಲಾಸ್ಟಕ್ ಕವರ್ ಹಾಕೋ ನೀ ಡೆಸ್ಟ್ಬ ದು ಅಷ್ಟೇ ಚು ನಿನ್ ಅಂಗ ಇ ಅನ್ಕಬಹುದು ನಿನ್ ಇದೆ ನಿನ್ ಇದಾಗದು ಕೈ ಅಲ್ಲಿ ಎಪ್ಪಡ ಒಂದು ಪ್ಲಾಸ್ಟಿಕ್ ಕವರ್ ಏನಾದರೂ ಹಾಕ್ಬಿಟ್ಟೆತ್ತುು
ಆಮ್ಯೇಕ ಏನು ಈ ಹಾಕ್ಬಿಡ್ತಿರ್ತೇವಲ್ಲ ಇಸ್ಪರ ನನ್ ಮಕ ಹೋಗ ಮುಖ ಕೊಟ್ರ ಹಂಗೆ ತಲಾ ತಿರ್ಬಿ ತಗೋತೈತೆ ಗಬ್ಬ ಅಂತವ
ಅವರು ತೊಳಿದೆ ಹಂಗೆ ಯಾಕಿರ್ತಾರೆ
ಪರಿಸ್ಥಿತಿಗಳು ಏನು ಮಾಡಡಕ್ ಆಗಲ್ಲ ಮಾಡ್ಲೇಬೇಕು ಸದ್ ಬಿಟ್ಟ ಹಾಕಲ್ಲ ಹಂಗಗೆ ಕವರ್ ಕಟ್ಟಿ ಹಾಕ್ ಸುತ್ತಿ ಇಡ್ತಾರ ಒಂದ ಮೇಲೆ ನ್ಯೂಸ್ ಪೇಪರ್ ಒಂದ್ ಪ್ಲಾಸ್ಟಿಕ್ ಕವರು ಅವು ಇವ ಆ ನ್ಯೂಸ್ ಪೇಪರ್ ಕಟ್ಟಿಟ್ರ ನತ್ತೇಳು ಎಲ್ಲಾ ಕಾಣ್ತದಂಗೆ
ಹ್ಮ್
ಹ್ಮ ನಾನ್ ಹೇಳದೆ ಒಂಬತ್ತು ವರಲ್ಲಿ ಎದ್ದ ಅದತ ಹೋಗತ್ತಗ ಎಲ್ಲಾ ಮಲ್ಗಿರ್ತವ ಎದ್ದಿರಲ್ಲ ಅನ್ಬಿಟ್ಟು ಒಂಬತ್ತ ವರಲ್ ಹೋಗಿ ಮಾಡ್ಬಿಟ್ಟು ಆಯ್ತು
ಹ್ಮ್ ಆದ್ರೂ ಅದನೆಲ್ಲಾ ಮಾಡ್ಬೇಕು ಅಂತಂದ್ರೆ ಒಥರ
ಇ ನಾನ ಅದ್ನಿಂದ ನೆನಸ್ಕೊಂಡ್ರ ಅಲ್ಲಿ ಹೆಂಗಿದ್ದಿ ಇಲ್ಲಿ ಹೆಂಗ ಕಾವನಿ ಅನ್ನೋದ ಒಂ ತರ ಆಯ್ತದ ಅಲ್ಲಿ ಅಯ್ಯಪ್ಪ ಒಂದ್ ಭತ್ತವಾಗಿದ್ದಿದ್ರು ನೀರ್ಮತಿದಿ ಹ ಬಟ್ಟವಾಗದ್ರು ಮೈಲ್ಗ ಬಟ್ಟವಾಗದ್ರುಾನ ಮಾಡ್ತಿದ್ವಿ ಇದೇನ ಹಿಂಗ ನೋಡ ದುಡ್ಡು ಅನ್ರ ಹೆಂಗಾರ ಹೆಂಗಾರ ಗಯಲ ಬೇಕ ಕಲ್ಲ ದುಡ್ಡು ಅಂದ್ರ ನೋಡುಕ್ಷ್ಟ ಹೆಂಗಿದ ದೊಡ್ಡು ಗಸ್ಕಾರ
ಹ್ಮ ಏನು ನಮಗೋಸ್ಕರ ಏನ್ ಮಾಡಬೇಕು ಎಲ್ಲಾನೂ ಮಾಡ್
ಎಲ್ಲ ಮಾಡ್ಲೇಬೇಕು ಏನಯ್ಯ ಒಂದೊಂದ್ಸಲ ನೆನಸ್ಕೊಂಡ್ರೆ ಹಳೆ ಬಂದ್ಬಿಡ್ತದ ಹಂಗಿದ ಇಲ್ ಬಂದಿದ್ನಿ ಎಲ್ಲ ಹರ್ಬೇಕಲ್ಲ ಸಿಗ ಅನ್ನಸ್ದ ನಂಗ ಏನ್ ಮಾಡಡಿಯ
ದೀಪಕ ಏನು ಅಂದ್ಕೊಳ್ಳಲ್ಲ ಬಿ ಅಲ್ವಾ
ಅವೇನು ಅಂದನ್ಕಳದ್ ಎಷ್ಟ್ ಬಿ ಅನ್ನ ಇಪ್ಪತ್ ಲೀಟರ್ ದುಡ್ ಬಣ್ಣ ಡಬ್ಬಿ ಮಾಡಡಬಿಟ್ಟ ನಿ ಎಲ್ಲ ತುಂಬಾ ತುಂಬೋದ್ರ ಎತ್ಗ ಬರಗಂಡಿ ಭುಜ ಬಲ್ಚೋರಿ ಹೊಸಿ ನೋಯ ಎಲ್ಲ ಹೊಟ್ಟೆ ಎಲ್ಲಾ ನೋ ಬಂದ್ಬಿಡ್ತ ಆದ ಒಂದ್ ಹುಡ್ಗಿ ಕರ್ಕೊಂಡು ಎರಡು ಎಡ್ ಕಬತ್ ನೀವುಡಿ
ಅನ್ನ ಎಲ್ಲಾ ಚಲ ಬಿಡ್ತವೇನು
ಹ ವಸಿ ಒಂದ ಜನ್ ಕ ಒಂದೊಂದ್ ಡಬ್ಬಿ ತುಂಬ ಆಯ್ತಾ ಅದು ನಾಲ್ಕು ಫ್ಲೋರು ಟೆರಸ್ ಮೇ ಟ್ಯಾರಸ್ ಮೇಲಿಂದ ಎತ್ಗ ಬರ್ಬೇಕು ಅಂದ್ರ ಆಗ ಒಂದ್ ಹುಡ್ಗಿ ಕರ್ಕೊಂಡು ಅವಸ ನಸಿ ಹಿಡ್ಕ ಹಡ್ಕೊಂಡ್ ಬತ್ತ ಯಾರು ಇಲ್ಲವದ್ರೆ ಎತ್ಗ ಬರ ಗಂಟ ಕೈಯ ಎಲ್ಲ ಇದ ಹೋಗಯ್ತ ನನ ಸರಿ ಅವಾ ಆಕ ಅವಾ ಚಲ್ ಅವಾ ಚೆನ್ನಾಗಿದ್ರೆ ತಿಂತಾವ
ಅಲ್ಲ ಒಂದ್ ಸ್ವಲ್ಪ ಹಾಕೊಂಡು ಆಮೇಲ್ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹಾಕದರ್ತಾನೆ
ಹಂಗ ಅಂದ ಪುನ ಕೇಳಕ್ ಬರ್ಬೇಕಲ್ಲ ಮ ಕಾಕ ಹೊಟತರ ಕೆಳಗಿರವ್ರ ಕೆಳ ಬರ್ಬೇಕಲ್ಲ ಕೆಳಗಿರವ್ರ ಕೆಳಕ್ ಸುರಿತಾರ ಮೇಲೊಂದು ಕೆಳಗೊಂಡ್ ಮಾಡ್ಗಿನನಿ ಕೆಳಗಿರೋದೇನ ಅವ್ ಅಣಾರರ್ ಎತ್ಕೋಯತಾರ ಮೇಲಿಂದ ತನ್ ಕೆಳಕ್ ಮುಗ್ಬೇಕು ಅದೇ ಕಷ್ಟ
ಹ್ಮ್
ಹ್ಮ್ ಏನ ಮಾಡಕ್ ಆಗಲ್ಲ ಬಿಡು
ಜೀವನ ನಡೆಸ್ಲೇಬೇಕ ಅಂದ್ರೆ ಏನು ಮಾಡಕ್ಕಾಗಲ್ಲ
ಅದೇ ನೋಡು ನಮ್ಗ ನಂಗ ಹಂಗೋ ನನ್ ಗಂಡ್ ಇದಿದಿರ ನನ್ ಇಲ್ಲಿಗ್ ಅಂತ ಬತರ್ನಿಲ್ಲ ಅನ್ಸ್ತಿತ್ತು ನಂಗ ಹ್ಮ್ ಹಾಗಂದ್ಯ ನಾ ಯಾರ ಅಂತಾನಮ್ಮ
ಹಾ ನ ಆಕ ಬ ನಲಕಾಯಿ ಏನ್ ಮಾಡ್ತಿದೆ ಹಲೋ ಹಲೋ
ತಾಡ್ತಾಡು ಕೈ ಇಡ್ಕ ನಲದು ಒಡದು ಹ್ಮ ಸೊಂಟ ಜಿಟ್ಟದು ಎಲ್ಲಾನೂ ಮಾಡ್ತದ ಹ್ಮ್ ಹಿಡ್ಕೊಂಡ್ ನೋಲ್್ ಬಿಟ್ಟು ಅಮ್ಮಕ್ಕಮ್ಮ ಹಿಂಗ ಹಿಡ್ಕಂದ್ರ ಆ ನೋಯ್ ಅಲ್ವಾ ಕಂದತ್ಕಬೇಕು ಹಂಗಿಗ ಇಟ್ಬಿ
ಹ್ಮ್
ಫೋನ್ ಮಾಡಿಲ್ಲ ಈಗ ಜಿ ಅನೋರು
ಆತ ಹೊಂಂತಿದ ಆ ಮೋಹನ್ ಆಗಲ್ ಬಿಕ್ಕೆ ಮೊನ್ನೆ ಫೋನ್ ಮಾಡ್ಕೊಟ್ಟಿದ್ದೆ ಮಾತಾಡ್ತರಾ ಇನ್ನೊಂದ್ಸಲ್ರಿಪ್ ಕರ್ ಹೋಗ್ಬೇಕು ಅಂದ ಸತೈತೆ ಬೀಚ್ ಕರ್ಕ ಹೋಗು ಗೋವಾ ಕರ್ಕ ಹೋಗು ಅಂತಿನ
ಹ್ಮ ಅಲ್ಲಿ ಸಣ್ಣಿ ನೋಡ್ಬೇಕಂತ ಸಣ್ಣಿನ ನಾನು ಹೋಗ್ಬೇಕು ನನ್ನ ಮ ಹೋಗಬೇಕು ಅಂದ್ಬಿಟ್ಟು ಅವ್ಳಗೋಸ್ಕರ ಕಲ್ಸಿನಿ ತರ್ದಲ್ಲ ಹಂಡಗ ಗೊತ್ತ ಯಾವತ್ ಬಂದರು ನಮ್ಮ ಮಯಸನ್ ಮದ ಗೊತ್ತಲ್ಲ ಟ್ರಿಪ್ ಹೋಗಿರೋ ಪುಟ್ಟಿಯ ಅಕ್ಕ ಅವ್ರಗ ಇಳಗ ಗೊತ್ತಾಗಿದ್ರ ಚಿಕನ್ ಮಾಡವನು ಈ ಮಯಾಸ ಪರಿಚೆ ಎಲ್ಲ ಹಂಗ ಪರಿಚಯ
ಹ್ಮ ಮಳೆ ನಮ್ ನಮ್ಮ್ ಮನೆಗೆ ಬಂದಿಲ್ಲ
ಹ ಅದೇ ಅತಕ್ಕೆ ಬಂದಿನಾ
ಹಾಗದು ಹಂಗೆ ಅಂತಂದೆ ಅದಕ್ಕೆ ಬಂದೆ ಇಲ್ಲ ಇನ್ ಇವಾಗ ಬಂದ್ರೆ ಇನ್ ಎಷ್ಟ್ ವರ್ಷ ಅ್ದು ಬರದು
ಹಾ
ಹ್ಮ ಏನಕ್ ಮಾಡಕ್ ಹೋದ್ಲಿ ಅಂತ ಅಂತಿದ್ನಲ್ಲ ಅದಕ್ಕೆ ಇವಾಗ್ಲೇ ಬಂದಿರೋದು ಇನ್ನೆಷ್ಟು ವರ್ಷಕ್ ಬಂದರುೋ ಅಂತ ಮಾಡಿಲಿ ಅಂತ ಅ ಅ ಇವಾಗ್ಲುೂ ಮಾಡುವ ಅಂತ ಅಂದ್ರೆ ಸಾಕು
ಹ್ಮ
ಹ್ ಅ ಅದು ಗಾಡಿ ಓಡಸ್ತಿ ಇರ್ತದೆ ಪಾಪಾ ಸಾಯಂಕಾಲ ಮಾಡ್ಕೊಡ್ತೀನ್ಿ ಬಿುಡು ಅಂತ ಅಲ್ಲೆ
ಅವರು ಅಂತಿದ ಮೋಹನ್ವೇ ಗೋವಾಗ ಒೋಗಬ್ಬಿಡದ ಅಂತ ಅಂತಿದ ಆ ದೇವಸ್ಥಾನೇ ಈ ದೇವಸ್ಥಾನ ಎಲ್ಲ ಬ್ಯಾಡ
ಹ
ಗೋವಾಗೊಗೋಣ ಬನ್ನೀ ಅಂತಿದ್ದ
ಹಲೋ
ಏನ್ ಅಕ್ಕ ಮಾಡ್ತಿದ್ಯಾ ಕೆಲ್ಸ ಏನಾದ್ರು ಮಾಡ್ತಿದ್ಯಾ
ಇಲ್ಲ ಅಂಗೇ ಇದು ಆಪದ್ರ ಕೆಲ್ಸ ಈಗ ಕುೂಂತಿದ್ದೀಗಾನ ಹೋಯ್ತು ನೀನ್ಂಗಸಿ ತಿಂದಿರೋದು ಹೇಳಿಲ್ಲಿ ಒಳಕ
ಹ್ಮ್ ಅದಕ್ಕೆೇ ಆ ದಿವಸ ಈ ದಿವಸ ಅದೇ ಆ ದೇವಸ್ಥಾನ ಈ ದೇವಸ್ಥಾನ ಎಲ್ಲ ಬೇಡ ನೆಡಿರಿ ಗೋವಾ ಗೊಗೋಣ ಬೇಡ
ಗೋವಾಗೋ ಹೋದ್ರ ಬೆಳಗ್ಗೆ ಬರಾಗಿಿಲ್ಲ ಅಷ್ಟ ಈಗ
ಇಂಗ ಎಲ್ಲಾ ಆಡಕ್ಕ ಬಿಟನ ಬಯತನೆೆ
ಮುದಿಯಪ್ಪಾಜಿಯವರು ಮುದಿಯಪ್ಪಾಜವರು ಬರ್ತಲ್ಲಾ
ಅವರು ಬಂದಾರ ಅಂತಕ್ಕ ಅವರು ಪುಟ್ಟಿ ಸೋಮೆ ಶೋಭ ನೀವು ಇನ್ನು ಮಂಡೇದವರು
ಮಂಡ್ಯದವರು
ಹ್ಮ್ ಅವರುೂ ಅಂತ ಮೂರ್ ಮೂರ್ ಜನವಿೀ
ಯಾರಿಗೆ ಹೊಡೆದಾರ.
ಹ್ಹು ಮಾಮತ.
ಆ ಏನಂತ ಮಾನ್ ಏನಂತಿದ್ದ ಗೊತ್ತ ಮೋಹನು. ಆದ್ರೆ ನೆಕ್ಸ್ಟ್ ಸಲ ಹೋಗ್ಬೇಕು ಅಂದ್ರೆ ಮಿನಿ ಬಸ್ಸೇ ಮಾಡ್ಬೇಕಾಯ್ತದೆ ಅಂತ ಅಂದೆ.
ಹ್ಮ್
ಅದಕ್ಕೆ ಮಿನಿ ಬಸ್ ಎಲ್ಲ ಆದ್ರೆ ಇವಾಗ ಹೋದ್ವಲ್ಲ ಆತರ ಎಂಜಾಯ್ ಮಾಡಕ್ ಆಗದಿಲ್ಲ.
ಅದೇ ಬಸ್ ಸರ್ ಸಪರೆೇಟ್ ಯುವ್ನೆ ಡ್ರೈವರ್. ಡ್ರೈವರೇ ಬೇರೆ ಕುತ್ಕೊಂಡನಂತ ಗ್ಯಾಪ್ ಅಂತ.
ಹ್ಮ್
ಅಲ್ಲಿ ಹಿಂಗಸಿ ಆಗಲ್ಲ ಅಂತ ಅಂದನಂತ.
ಆಗದಿಲ್ಲ ಅದ್ಕೆ ನಾವ ಇವಾಗ ಹೋಗಿದ್ವಲ್ಲ ಅಷ್ಟ್ ಜನನೇ ಸರಿ ಅಂತ ಅಂತಿದ್ದ.
ಹೂ. ಇನ್ನೇನ ಅಷ್ಟೇ ಆಗೋರು ಎಕ್ಸ್ಟ್ರಾ ಇನ್ನೊಂದ್ ಮೂರ್ ನಾಲ್ಕು ಜನ ಜಾಸ್ತಿ ಆಯ್ತಾರ ಅಷ್ಟೇ.
ಇಲಿಲ್ಲ ಮಾಡ ಇನ್ನೊಂದ ಮೂರ್ ನಾಕು ಜನ ಜನ ಐತಾರಂದ ಹೇಳು ಎಲ್ಲಾನು ಎಳ್ಕೊಂಡಸಕ್. ಮಿನಿ ಬಸ್ ಮಾಡ್ಬೇಕ ಈಗ ಬೇರೆ ಡ್ರೈವರ್ ಕರ್ಕೊಂಡ್ರುವೆ ಕೇಳ್ದಂಗ ಹೇಳ್ದಂಗ ಇರೋದಿಲ್ಲ.
ಕಯ್ಯೂ ಅವ್ರೆಲ್ಲ ಕಕ್ಕ ಒಮೆಂಟ್ ಮಾಡ್ತವೆೆಲ್ಲ ನಿಲ್ಸ್ಕೊಂಡ ನಿಲ್ಸ್ಕೊಂಡು ಹೋಗಣ ಅವ್ರ ನಿಲ್ಸಿರ. ಹಾ
ಅದೇ ಅಂದಿದ್ದು ಇವಾಗ ಅವರಿಗೆನಾ.
ಆಮ್ಯೇಕ ಒಳಲಿ ಅಲ್ಲಿ ಎಲ್ಲಾ ನಿಂತಿದ್ಮಲ್ಲ ನೋಡು ಬೀಚ್ ಕಳಲಿ ಅಂಗ. ಎಲ್ಲಾರೂ ಟೈಮ್ ಆಯ್ತ ಇಷ್ಟ್ ಗಂಟ ಟೈಮ್ ಅಂತ ಅವ್ರಿಗೂ ಇರ್ತದ.
ಅದೇ ಅದೇ ಅದೆಲ್ಲ ಅವನು ನಿಲ್ಸದು ಇಲ್ಲ ಅವ್ರ ಮಾಡದು ಇಲ್ಲ.
ಇಲ್ಲ ಇಲ್ಲ
ಈಗ ನಂದ್ರರು ನಂಗ್ ಟೀಮ್ ಟಿಟಿನೇ ಸಾಕು ಅದಕ್ಕಂತಿದ ದಸರಾಗೆ ಪ್ಲಾನ್ ಮಾಡ್ತೀನಿ ಅಂತ. ಮಾಡಪ್ಪ ಆಯ್ತು ಬರ್ತೀವಿ ಅಂತಂದೆ.
ಮಾಡಿ ಮಾಡಿ ಹೋಗಿದ್ ಬನ್ನಿ. ಹಾಗಂತ ಅಂದ ಆ ಅದು ಬಸ್ಸು. ಅಲ್ಲೆಲ್ಲಾ ನಿಲ್ಸ್ಕೊ ಬರ ಕಾಲಕ್ಕಂತ.
ನಾನು ಅದೇ ಅಂದೇ ಓಲ್ಡ್ ದಿಸ್ ಯಾರು ಕರ್ಕೊಂಡು ಹೋಗೋದು ಬೇಡ ನಾವ್ ನಾವೇ ಹೊಂಟೋಗ
ವಲ್ಡ್ ಇಸ್ಕಲ್ ಯಾರ ಅಮ್ಮ ಬರ್ಲಕಣ ಬಿಡು.
ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಯಾರು ಬ್ಯಾಡ
ಹಾ ಹ
ಯಾರು ಬೇಡ ಬಯಾಸಣಂಗ ಮದ್ವಾಗಿರ್ತ್ತಲ್ಲ ಯಂಗ್ಸ್ಟರ್ಸ್ಗಳು ಉಂಟಾಗಬಹುದು ಅಂದೆ
ಆ ನಾವ್ ನಾವ ಹೋಗದ ಈಗ ಮಹೇಶ್ ಅಣ್ಣ ಬರ್ತಾನೆ ತಾನೆ.
ಬರ್ತಾನ ಅವ.
ಹ್ಮ್ ಅವನ್ಗೂ ಮದ್ವ ಆಗಿ ಇರ್ತದ ಅವಣ್ಣ. ಈ ಇವ್ರ ಯಾರು ಬೇಡ ಅವ್ರ ದೇವಸ್ಥಾನ ದೇವ್ಸ್ಥಾನಗಳಗಾದ್ರೆ ಅವ್ರ ಬಲ್ರಿ ಈ ಗೋವಾ ಎಲ್ಲ. ಏನು ಇಲ್ಲ ಬರೇ ಬೀಚು ಇರೋದು.
ಅದೇ ಗೋವಾಗ ಬರ್ ಬೀಚು ಅದೇ ನೀರ್ವಾಗ ಅರ್ದಪ್ಪ ಪರದಂ ಬಟ್ಟೆ ಹಾಕ್ಕೊಂಡ್ ಇರೋದು.
ಅದೇ ಅದಕ್ ಮಾತ್ರ ಹೋಗ್ಬೇಕು ಅಷ್ಟೇ.
ಸರಿ ಮಾಡ್ತೀನಿನ್ನೊಂದ್ ಐದ್ ನಿಮ್ಸ.
ಹ ಸರಿ ಆಯ್ತು ಮಾಡು ನಾನು ಒಂದ್ ಸ್ವಲ್ಪ ಇದ್ ಮಾಡ್ತಿ